ಹಾ ಹೇಳಿ
ನಮಸ್ಕಾರ ಕೇಳಿಸ್ತಾ ಇದಿಯ
ಹಾ ಕೇಳಸ್ತಾ ಇದೆ ನಿಮ್ಗೆ ಕೆಳಸ್ತಾ ಇದ್ಯಾ
ಹಾ ನಮ್ಗೂ ಕೂಡ ಕೇಳಸ್ತಾ ಇದೆ ಏನ್ ಮಾಡ್ತಾ ಇದ್ದೀರಾ
ಏನಿಲ್ಲ ಹಾಗೆ ಸುಮ್ನೆ ರಾತ್ರಿ ಅಲ್ವಾ ಮನೆ ಮಹಡಿ ಮೇಲೆ ಹತ್ತು ಹಾಗೆ ಈಗೆ ತನ್ನನ ಗಾಳಿಯಲ್ಲಿ ಓಡಾಡ್ತಾ ಇದ್ದೀವಿ
ಹೇಗಿದೆ ವಾತಾವರಣ
ವಾತಾವರಣ ತುಂಬಾ ತಂಪಾಗಿದೆ ನೋಡಿ
ಹಾ ಹಾ ಹಾ
ನಿ
ಉರ್ ನಾವು ಕೂಡ ತಣ್ಣನೆಯ ಗಾಳಿಯಲ್ಲಿ ಸುಮ್ನೆ ಹಾಗೆ ತಿರ್ಗಾಡ್ತಾ ಇದ್ದೀವಿ
ಹ ಊಟ ಆಯ್ತಾ ಆಯ್ತು ನಿಮ್ದು ಆಯ್ತಾ
ಹಾ ನಮ್ದು ಕೂಡ ಇವಾಗತಾನೇ ಮಾಡಿದ್ವಿ ಹ ಏನ್ ಮಾಡಿದ್ರಿ ಊಟ
ನಾ ಚಪಾತಿ ಚಟ್ನಿ
ಹ ಮತ್ತೆ ಬೇರೆ ವಿಶೇಷ ಏನ್ ಮಾಡಿಲ್ವಾ
ಹಾ ಬೇರೆ ವಿಶೇಷ ಅಂದ್ರೆ ಅದೇನು ಒಂತರ ಕಾರ್ಜಿಕಾಯಿ ಅಂತ ಗೊತ್ತಾ
ಹಾ ಗೊತ್ತು ಗೊತ್ತು ನಮ್ ಊರಲ್ಲಿ ಕೂಡ ಮಾಡ್ತಾರೆ ಹಬ್ಬರ ದಿನಗಳಲ್ಲಿ
ಅ ಅದರಲ್ಲಿ ಅದು ಅಲ್ಲ ಆ ತರ ಕಡುಬು ಮಾಡಿದ್ರು ಮನೇಲಿ
ಹಾ ಹಾ ಯಾವ ತರ ಉರ್ಣದ ಕಡುಬು ಅಂತಾರಲ್ಲ ಅದಾ
ಹಾ ಹೂರ್ಣ ಕಡಬು ಅದು ಅದು ಸರಿ ಅ ಅದು ಮಾಡಿ
ಏನಿತ್ತು ಇವತ್ ವಿಶೇಷ ಅದನ್ ಮಾಡಕ್ಕೆ
ಏನು ವಿಶೇಷ ಇಲ್ಲ ಶುಕ್ರವಾರ ಅಲ್ವಾ ಹ ಅಮ್ಮ ಅವರು ಲಕ್ಷ್ಮೀ ಪೂಜೆ ಮಾಡ್ತಾರೆ
ಹಾ
ಪ್ರತಿ ಶುಕ್ರವಾರ ಏನಾದ್ರು ಸ್ವಲ್ಪ ಸಿಹಿ ತಿಂಡಿ ಎಲ್ರೂ ಬಾಯಿಗೆ ಸಿಹಿ ಹಂಚೋನ ಅಂತ ಇನ್ನೇನಿಲ್ಲ
ಪ್ರತಿ ಶುಕ್ರವಾರ ಮಾಡ್ತಿರಾ ಅಂತ ಆಯ್ತು
ಹೌದ ಹೌದು ನಾವೇನೋ ಒಂದ್ ಸಿಹಿ ಮಾಡ್ತೀವಿ ಶುಕ್ರವಾರ ಶುಕ್ರವಾರ
ಹಾ ಹಾ ಹಾ ಮತ್ತೇನು ಪ್ರವಾಸಕ್ಕೆ ಹೋಗಿಲ್ವಾ ಗೆಳೆಯರ ಜೋಡಿ
ಪ್ರವಾಸಕ್ಕೆ ಸದ್ಯಕ್ಕೆ ಇಲ್ಲ ಹೋಗೋಣ ಅಂತ ಮನಸ ಮಾಡ್ತ ಾ ಇದೀವಿ ನೋಡುವ ಮುಂದೆ ದಿನಗಳಲ್ಲಿ ಹ ಇನ್ನೇನು ಮಳೆಗಾಲ ಶುರುವಾಗಗ್್ತಾ ಇದೆ ಹ್ಮ ಅದಕ್ಕಾಗಿ
ಎಲ್ಲಿಗೆ ಎಲ್ಲಿಗೆ ಹೋಗ್ಬೇಕಂತ ಮಾಡ್ತಾ ಇದ್ದೀರಾ
ಎಲ್ಲಾದರೂ ನದಿ ನದಿ ದಡ ನದಿ ನದಿಗಳು ಹಳ್ಳಗಳು ಸಾಗರಗಳಿರೋ ಕಡೆ ಹೋಗೋಣ ಅಟ ನನಗೇ ನ ನದಿಯಲ್ಲಿ ನೀರಲ್ಲಿ ಹಾಡೋುದಂದ್ರೆ ಬಹಳ ಇಷ್ಟ ಜೊತೆಗೆ ನಂಗೆ ಹಸಿರು ಪ್ರದೇಶ ಅಂದ್ರೆ ಇನ್ನುೂ ತುಂಬಾ ಇಷ್ಟ ಅಲ್ಲೇ ಮನಸ್ಸೋತ ಕುೂತ್ಕೊಂಡ್ಬ ಬಿಡ್ತೀನಿ
ಹ್ಮ್ ಹ್ಮ ಅಂದರೆ ಮಂಗಳೂರಿನಲ್ಲಿ ಇರು ಇರುತ್ತೆ ಅಲ್ವ ವಾತರಣ ಫುಲ್ಲು ಕಾಡುಗಳು ಆಶೀರ್ವಾದ ಆತರಾನ
ಹೌದು ಆ ತರ ಇರ್ಬೇಕು ನನ್ಗೆ ನಮ್ಮ ಕಡೆ ಅಷ್ಟ ಅಷ್ಟೇನು ಕಾಡುಗಳು ಅರಣ್ಯ ಪ್ರದೇಶಗಳೆಲ್ಲ ಈಗಿನ ಕಾಲದಲ್ಲಿ ಈ ಏನಾಗತದೆ ಮನುಷ್ಯನ ದುರಾಸೆಗೆ ಎಲ್ಲಾ ಮರಗಳಗಳೆಲ್ಲಾ ಕಟಾವು್ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಮ್ಮ ಪೀಳಿಗೆಗೆ ಸರಿ ಹೋಗುತ್ತೆ ಮತ್ತೆ ನಮ್ಮ ಮುಂದಿನ ಪೀಳಿಗೆವಿಗೆ ಇವೇನು ಕಾಣಿಸತೊಡಗೋದಿಲ್ಲ
ಹಾ
ಗಷ್ಟ ಆಗುತ್ತೆ ಅವ್ರಿಗೆ ಮತ್ತೆ ಅರಣ್ಯ ಅಂದ್ರೆ ಹೇಗಿತ್ತೆ ಅಂತಾನೆ ಗೊತ್ತಾಗೋುದಿಲ್ಲ ಅವ್ರಿಗೆ
ಹಾ ಹೌದು
ಹ ಏನ್ ಮಾಡದು ಅಂತ ಅದ ಏನ್ ಮಾಡಕ್ಕ ಆಗಲ್ಲ ನಮ್ಮ ನಮ್ಮ ಕರ್ಮಗಳ ನಾವೇ ಅನುಭವಿಸ್ಬೇಕು
ಹಾ ಹೌದು ಮತ್ತೆ ಅದರ ಮ ಅಲ್ಲ ನಿಮ್ಗೆ ಅಲ್ಲಿ ಇರ್ಬೇಕಂತ ಅಲ್ಲಿಗ್ ಹೋಗ್ಬೇಕಂತ ನಿಮ್ಗೆ ಆಸೆ ಇರುತ್ತೆ ಅಲ್ವಾ
ಹೌದು
ಮಂಗಳೂರಿನಲ್ಲಿ
ಹೌದು
ಹ ಮತ್ತೆ ಅಲ್ಲಿ ಕೂ ಅಲ್ಲಿಯ ಜನರು ಕೂಡ ಬಹಳಷ್ಟು ಆ ಹ ಹ ಬಹಳಷ್ಟು ಎದುರಿಸ್ತ್ರ ಹ ಬಹಳಷ್ಟು ಎದುರಿಸುತ್ತಾ ಇರುತ್ತಾರೆ ಏನಂದ್ರೆ ಇವಾಗ ಗಾಳಿ ಮಳೆ ನೀರು ಹ್ಮ ಅಂತ ಅಂತ ಅಂತ ಪ್ರಕೃತಿ ವಿಪಾಗಗಳನ್ನ ಎದುರಿಸತಾ ಇರುತ್ತೆ
ಎದುರಿಸಿದ್ರು ಸಹ ಬರು ಏನ ಗುತ್ತೆ ಗೊತ್ತ ಅಲ್ಲಿ ಈ ಅವ್ರದ್ದ ಒಂಥರ ಸ್ವರ್ಗದ ಭೂಮಿ ಇದ್ದಾಗಿ ನನ್ನ
ಹಾ ಹಾ
ಅದು ಏನು ಮಾಡಕ್ಕಾಗಲ್ಲ ಆ ತಾ ಸಮಯಕ್ಕೆ ಏನೇನ ಆಗ್ಬೇಕು ಎಲ್ಲ ಹಾಗೆ ಆಗುತ್ತೆ ಹಾಗಂತೇಳಿ ನಮ ನಮ್ಮ ಕಡೆ ಬರಡಾಗಿರ ಭೂಮಿ ಈ ಕಡೆ ಈಗ ಈಗ ಸ್ವಲ್ಪ ಭೂಮಿ ತಣ್ಣೇ ಆಗಿದೆ ಈ ಎರಡು ತಿಂಗಳ ಹಿಂದೆ ಈ ಬೇಸಿಗೆ ಕಾಳ್ದಲ್ಲ ಅಂತೂ ನಮ್ಗೆ ನಮ್ಮ ಬಾಧೆ ಹೇಳ್ಕೊಳಕ್ ತೀರೋದು ನೋಡಿ ಹೇಗಂತೀರಾ ಒಂದ್ ಕಡೆ ಗಾಳಿ ಇಲ್ಲ ಬ ದಗದಗ ಅಂತ ಉರಿಸಿರಿ ಸೂರ್ಯ ಹಾ ಏನ್ ಮಾಡುದು ಕಾಯಿಲೆ ಸುತ್ತಾಗುದು ತಿ ಹಾಳು ಉಷ್ಣಾಂಶ ಹೆಚ್ಚಾದಂಗೆ ಕಾಯಿಲೆಗಳು ಹೆಚ್ಚಾಗುತ್ತೆ ಹಾಗಾಗಿ
ಮ ಕಾರ್ಖಾನೆಯಿಂದ ಹೊಗೆ ಕೂಡ ಜಾಸ್ತಿ ಬರ್ತಾ ಇದೆ ಇತ್ತೀಚೆಗೆ ಬಹಳಷ್ಟು ಕಾರ್ಖಾನೆಗಳು ಜಾಸ್ತಿ ಆಗ್ತವೆ
ಎಷ್ಟೋ ಅದ್ರ ಪಕ್ಕದಲ್ಲಿರೋ ನದಿಗಳಲ್ಲಿ ಜೀವರಾಶಿಗಳಿಗೆಲ್ಲ ಹಾನಿ ಉಂಟಾಗ್ತದೆ ಆ ನೀರೆಲ್ಲಾ ಮಳಿನವಾಗ್ತಾ ಇದಾವೆ ಏನು ಮಾಡುಣ ಬಿಡಿ. ಅದೆಲ್ಲ ನಮ್ಮ ಮಾನವನ ದುರಾಸೆ ಅನ್ನೋದೇ ಸರಿ. ಹ್ಮ್ ಹೌದು. ನಿಜಾನೇ ಹೇಳನಾ ನಡೆ ನಿಜ ಹೇಳಿದ್ರ ಹಳ್ತಿದ್ರ ಸರ್ ತಪ್ಪ್ ಇಲ್ಲ್ವಾಲ್ಲ..
ಹಾ ನಿಜ ಅದು ಕೂಡ ನಿಜಾನೆ. ಅಂದಾಗೆ ತಾವು ಏನು ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಿ.
ನಾನು ವೈದ್ಯಕೀಯ ಶಿಕ್ಷಣದಲ್ಲಿ ಅಂತಿಮ ವರ್ಷ ಮಾಡತಿದ್ದೀನಿ... ಹಾ
ಅಂತಿಮ ವರ್ಷನ.
ಹಾ ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡ್ತಾ ಇದೀನಿ. ಇನ್ನೇನೊಂದು ಕೆಲವೇ ತಿಂಗ ನಾನು ಹೋಗಿ ನಾಲ್ಕು ವರ್ಷ ಆಯತು ಅದು ಅದರಲ್ಲಿ ನೆವ ಎರಡು..
ಆ ನಾನ್ ಕೇಳಿದ್ದು ಏಳು ವರ್ಷ ಅಂತ ಕೇಳಿದ್ದೆ ಅಲ್ವಾ...
ನಾವು ಅದು ಅಲ್ಲ ಬಿಡಿ ಅದು ನೀವು ಹೇಳ್ತಿಿರದು. ಅದು ಎಮ್ ಬಿ ಬಿ ಎಸ್ ಅಂತರ ಅದ್ನ್.
ಹ ಹಾ ಹೌದ ಹೌದ ಹೌದು.
ಹ ನಾವ್ ಓದ್ತಾ ಇರೋದು ಅರವಳಿಕೆ ತಜ್ಞರು ಅಂತಾ
ಹಾ ಹಾ..
ಅದು... ಅಂದ್ರೆ ಇವ ಆ ನೀವ್ ಹೇಳ್ದ ನೀವ್ ಹೇಳೇದ್ರಲ್ಲ ಬ್ಯುಸಿ. ಹೌದ ಅದ್ರಕ್ಕಿಂತ ಅದ್ರ ಕೆಳಗಡೆ ಸ್ವಲ್ಪ ಮಟ್ಟಕ್ಕ ಇರುತ್ತೆ ನಮ್ದು.
ಓಹ ಒಹ್ ಹಂಗೆ.
ಹಾ ಅವ್ರಿಗೆ ನಾವು ಸಹಾಯ ಅವ್ರಿಗೆ ನಾವು ಸಹಾಯಕರಾಗಿರ್ತೀವಿ.
ಓಹ ಒಹ ಹಂಗೆ.
ಹಂಗೆ ಹೌದು.
ಹ್ಮ್ ಅಂದ್ರೆ ಯಾವ್ ತರ ಸಹಾಯ ಅದು ಅಡವಳಿಕೆ ತಜ್ಞ ಅರವಳಿಕೆ ತಜ್ಞರ ಅಂತ ಅಂದ್ರಲ್ಲ
ಹೌದು.
ಹಾ ಮತ್ತೆ ಅದ ಯಾವ್ ತರ ನೀವು ಸಹಾಯ ಮಾಡ್ತ
ಅರವಳಿಕೆ ತಜ್ಞರು ಅಂದ್ರೆ ಇವಾಗ ಹಾ ನಮ್ಮ ವೈದ್ಯರು ಬರ್ತಾರೆ.
ಹಾ.
ಅವರು ಬರೋಕ್ಕಿಂತ ಮುಂಚೆ ನಾವು ಅವ್ರಿಗೆ ಎಲ್ಲಾ ಬೆ ಈವಾಗ್ ಇರುವ ಎಲ್ಲಾ ಸಿದ್ಧತೆಗಳನ್ನು ನಾವು ಸಿದ್ಧತೆ ಮಾಡ್ಕೊಂಡು ಇಟ್ಕೋಬೇಕು ತದನಂತರ ಆಹ ಮದ್ದು ಮತ್ತೆ ಅದಕ್ಕೆ ಬೇಕ ಇವಾಗ ಇರುವ ಎಲ್ಲಾ ಉಪಕರಣಗಳನ್ನು ನಾವು. ಅವ್ರಿಗೆ ಕೈಗೆ ಸಿಗುವಂತ ಇಡ್ಬೇಕು. ಮತ್ತೆ ಕೆಲವಂದ ಸಲ ಇವಾಗ ಏನಾದ್ರೂ ಅಪಘಾತ ಹೆಚ್ಚಾಯ್ತು ಇಲ್ಲ ತುರ್ತು ಪರಿಸ್ಥಿತಿಯಲ್ಲಿ. ಹಾ ರೋಗಿಗೆ ಬೇಕ ಚಿಕಿತ್ಸೆ ಫಲಕರಿ ಮಾಡಬೇಕು ಅಲ್ಲಿ ವೈದ್ಯರ ಲಭ್ಯ ಇರೋದಿಲ್ಲ ಅನ್ನ ಆಮ್ ಆ ಸಮಯದಲ್ಲಿ ನಾವು ಅದನ್ನ ಅವ್ರಗ್ ಸಹಾಯ ಮಾಡಿ ಅವ್ರ ಪ್ರಾಣ ಉಳಿಸಬೇಕು.
ಹಾ
ನಮ್ಮ ವೈದ್ಯಕೀಯ ವಿಭಾಗದಲ್ಲಿ ಹ್ಮ ಚಿಕ್ಕವರು ದೊಡ್ಡವರು ಅನ್ನೋದಿಲ್ಲ. ಎಲ್ಲರೂ ಮುಖ್ಯಸ್ಥರು ಎಲ್ಲ ಎಲ್ಲರ ಎಲ್ಲರ ಕೈ ಜೋಡಸಿದ್ರನೆ ಅಲ್ಲಿ ಒಂದು ಕೆಲಸ ಪೂರ್ಣಗೊಳ್ಳುದು ಒಂದು ಜೀವ ಉಳಿಸಬೇಕಂದ್ರೆ ಒಂದು ಜೀವ ಉಳಸ ಬೇಕಂದ್ರೆ ಎಲ್ರಿಂದನೂ ನಾವು ಒಂದೊಂದು ಕಳಿಯೋದಿರುತ್ತೆ ನಮ್ಮ ನಮ್ಮ ಒಂದು
ಹಾ
ಹಾ ಎಲ್ಲರ ಹತ್ರೂನು ಒಂದೊಂದ ಪಡಿಬೇಕು ಹಾ
ಹ ಅವಾಗ ನನ್ ತಲೆಗೆ ಒಂದ್ ಪ್ರಶ್ನೆ ಉಳಿತು
ಹಾ
ಆ ಮದ್ದುಗಳನ್ನು ಏನು ಗಿಡಮೂಲಿಕೆಗಳಿಂದ ಮಾಡಿರುತ್ತಾರೆ ಅಥವಾ ಏನಾದರುೂ ಕಾರ್ಖಾನೆಯಿಂದ ಆತರಿಂದ ತಯಾರಿಸ್ತಾರ
ಅದಾ ಅದು ಗಿಡ ಅದು ಪ್ರಾಣಿ ಪಕ್ಷಿಗಳು ಗಿಡ ಮದ್ದು ಎಲ್ಲದಿಂದಲೂ ಮಾಡ್ತೀವಿ
ಹಾ ಹಾ ಹಾ ನೈಸರ್ಗಿಕ ವಾಗಿ ಇರುತ್ತಾ ಅಥವಾ ಬೇರೆ ಏನಾದ್ರು ರಾಸಾಯನಿಕವಾಗಿ ಆ ತರ ತಯಾರಿಸುತ್ತಾರಾ
ಅದೈ ನೈಸರ್ಗಿಕವಾಗಿ ಮಾಡ್ತಾರೆ
ಹಾ ಹಾ
ಹ ಮತ್ತೆ ಎಲ್ಲದ್ರಾಗೆಲ್ಲೂ ಮಾಡ್ತಾರೆ
ಹ್ಮ್ ಅಲ್ಲ ರಾಸಾಯನಿಕವಾಗಿ ಮಾಡ್ತಾರಲ್ಲಾ ಜನರಿಗೆ ಏನಾದ್ರು ತೊಂದ್ರ ಆಗುತ್ತಾ ಅಂತ ಹೇಳಿ
ಅಂದ್ರೆ ಇದು ಏನ್ ಗೊತ್ತಾ
ಹ್ಮ್
ಹ್ಮ ಇವಾಗ ಮದ್ದು ಅನ್ನೋದು ನೈಸ್ ನೈಸರ್ಗಿಕವಾಗಿ ಮಾಡ್ತಾರೆ ಅಂದ್ರೆ ನಮ್ ಪ್ರಾಣ ಉಳಿಸಬೇಕಂದ್ರೆ ಇವಾಗ ಕೆಲವೊಂದು ಇವಾಗ ನಿಮ್ಗೆ ನಿಮ್ಗೊಂದು ಗೊತ್ತಾ ನಮ್ಮಲ್ಲಿ ಹ್ಮ್ ಕೆಲವೊಂದು ಮದ್ದುಗಳನ್ನ ನಮ್ಮ ಹಂದಿ ಇರುತ್ತಲ್ಲ
ಏನು ಏನು
ಹಂದಿ ಹಂದಿ
ಹಾ ಅರ್ಥ ಆಯ್ತು
ಕಾಡಂದಿ ಕಾಡಂದಿ ಅದ್ರ ಕೊಬ್ಬಿನಿಂದ ಮಾಡ್ತಾರೆ ಕೊಬ್ಬಿನಿಂದ ಮಾಡ್ತಾರೆ ಆ ಮತ್ತೆ ಇನ್ನು ಕೆೇಳವೊಂದ್ನಾ ಇವಾಗ ನಾವು ಶಸ್ತ್ರಚಿಕಿತ್ಸೆ ಆದ ನಂತರ ಹೊಳಿ ಆಗ್ಬೇಕಲ್ವಾ
ಏನು
ಹ ಹಳಿಗೆ ಹೋಲಿಗೆ ಆಗ್ತೀವಲ್ಲಾ ಹೋಲಿಗೆ
ಹಾ ಹೊಲಿಗೆ ಹೊಲಿಗೆ
ಆ ಗಾಯವನ್ನ ಒಂದು ಗೂಡ್ಸ್ಬೇಕಂದ್ರೆ ಹೋಲಿಗೆ ಹಾಕ್ತವಲ್ಲಾ ಆ ದಾರವನ್ನ ನಾವು ಬಿ ಅಕ್ಕಿನಲ್ಲಿರುವ ಕರಳನಿಂದ ಮಾಡ್ತಾರೆ
ಬೆಕ್ಕಿನಲ್ಲಿರುವ ಕರಳು ಹೋ
ಹಾ ಹ ಅಂದ ಹಾಗೆ ಆ ಅದು ಅ್ ಆತರ ಮಾಡ್ತಾರೆ ನಾವು
ಹ ಅದಕ್ಕೆೆ ಅದರಿಂದ ಮಾಡ್ತಾರೆ ಇದು
ಅದು ಕೆಲವೊಂದು ಎಷ್ಟೋ ವಿಜ್ಞ ಎಷ್ಟೋ ವಿಜ್ಞಾನಿಗಳು ಎಲ್ಲ ಕಂಡು ಹಿಡ್ತಿದ್ರೆ ನಮ್ಮ ವೈದ್ಯಕೀ ವಿಭಾಗದಲ್ಲಿ ಪ್ರತಿಯೊಂದಕ್ಕೂ ತನ್ನದೇ ಆದ ಒಂದು ಇತಿಹಾಸ ಇದೆ ಅದ್ರ ಪ್ರಕಾರನೇ ನಾವು ನಡ್ಕೊಳ್ಬೇಕು ಇನ್ನೂ ಎಷ್ ಶೋ ಇದಾವೇ ನಾವು ಹೇಳ್ಕೊಂಡ ಶೋ ಆದ್ರೆ ನಮ್ಗ್ ಗೊತ್ ಮಷ್ಟಿಗ್ ನಾನ್ ನಿಮತ್ರ ಹಳ್ಕೊಕಕ್ ಇಷ್ಟ ಪಡ್
ಹಾ ಅಂದ್ರೆ ಮನುಷ್ ಶ್ಯರಿಗೆ ಏನೋ ಅಪಾಯ ಆಗದೆ ಇರೋ ಹಾಗಿ ಅದನ್ ತಯಾರಿಸ್ತಾರೆ ಅಂತ ಆಯ್ತು.
ಹೌದು ಹೌದು ಹ ನೈಸರ್ಗಿಕವಾಗಿ ಸಿಗುತ್ತೆ.
ಹಾ ಓ
ಹಾ
ಅಲ್ಲ ನೀವ್ ಹೇಳಿದ್ರಿ ಅದು ಬೆ ಕ್ಕಿನಲ್ಲಿರುವ ಕರಳಿನಿಂದ ತಯಾರಿಸುತ್ತಾರೆ ಅಂತೇಳಿ ಹ್ಮ್ ಈಗ ನೋಡಿದ್ರೆ ನಮ್ ಜನರು ಕೂಡ ಬಹಳಷ್ಟು ತೊಂದರೆಯಿಂದ ಬಳಲ್ತಾ ಇದ್ದಾರೆ. ಹ ಹ ಎಷ್ಟು ಬ ಬೆಕ್ಕು ಆ ಬೆ ಹಕ್ಕುಗಳಿಂದ ಕರಳಿನಿಂದ ತ ತೆಗೆದುಕೊಳ್ತೀರ ನೀವು. ಹ ಅದು ಬೆಕ್ಕಿಗೂ ಕೂಡ ಹನಿ ಅಲ್ವಾ.
ಅಂದ್ರೆ ನಾವು ಎಲ್ಲ ಸಿಗವು ಎಲ್ಲಾ ಬೆಕ್ಕುಗಳಲ್ಲಿ ಅಂತ ತೆಗೆದುಕೊಳ್ಳುವ ತ್ ಹೇಳ್ತಿಲ್ಲ ನಾವು
ಹಾ
ಅದಕ್ಕೆ ಅಂತ ಕೆಲವೊಂದು ಬೆಕ್ಕುಗಳನ್ನ ಅವ್ರೇ ಸಾಕಾನೆ ಮಾಡ್ತಾರೆ ತದನಂತರ ಅವುಗಳಿಗೆ ಸ್ವಲ್ಪ ಮದ್ದು ಕೊಟ್ಟು ಬೇಗ ಅಂದ್ರೆ ಹ ಇವಾಗ ನೈಸರ್ಗಿಕವಾಗಿ ಸಿಗಲ್ಲ ಸಿಗೋದಲ್ಲ ಅದು
ಹಾ
ಆ ನಾವು ಅದನ್ನ ತಂತ್ರಜ್ಞಾನ ಬಳಸಿ ಅವುಗಳನ್ನ ಬೆಳೆಸಬಿಟ್ಟು ಅವುಗಳನ್ನ ಸಾಕಿಬಿಟ್ಟು ಅವುಗಳನ್ನ ಕೊಂದು ಇದ್ ಮಾಡ್ತಾರೆ ನಾವು ನೈಸರ್ಗಿಕವಾಗಿ ಸಿವುಗಳ ಮೇಲೆ ನಮ್ ಪ್ರಾಣಿ ಹಾನಿ ಉಂಟು ಮಾಡಲ್ಲ ಏಕಂದ್ರೆ ಇವಾಗ್ ಒಂದು ಜೀವ ಉಳಿಸುವ ನಾವೇ ಇನ್ನೊಬ್ರ್ ಜೀವ ತೆಗೆಯೋಕೆ ನಾವು ಒಂದ್ ಕರಳ್ ಮಾಡೋದು ಕ್ರೂರ ಅಲ್ವ.
ಹಾ ಹೌದು
ಹಾ ಅದಕ್ಕೆ ಸರಿ ನಾ ನಿಮ್ಗೆ ನಿಮ್ ನಿಮ್ಮೊಂದಿಗೆ ಮಾತಾಡ್ದಿಕ್ಕೆ ತುಂಬಾ ಸಂತೋಷ ಆಯ್ತು. ಹಾ ಮತ್ತೆ ಯಾವತಾದ್ರೂ ಸಿಗೋಣ ಸರಿನಾ ಶ್ ರಾತ್ರಿ ಧನ್ಯವಾದಗಳು.
ಹಾ